ನಮಸ್ಕಾರ
ಸಮಸ್ತೆ
ಕೇಳಿಸ್ತಿಲ್ಲವಾ ಗೆಳತಿ
ಕೇಳಿಸ್ತಿದೆ ಕೆಳಸ್ತಿಲ್ವಾ
ಎಲ್ಲ್ ಹೋಗ್ತಿದ್ದೀರಾ ಆ
ಒಗ್ಯಾಣ ಮಾಡ್ತಾ ಇದ್ದೀನಿ
ಪಯಣಾ ಎಲ್ಲಿ ಪಯಣಾ
ಪ್ರಯಾಣ ಮಾಡ್ತಾ ಇದ್ದೀನಿ
ಓಹೋ ಊಟಾ
ಹು ಊಟನೂ ಇಲ್ಲ ಏನು ಇಲ್ಲ ಗೆಳತಿ ನೀವೇನ್ ಮಾಡ್ತಾ ಇದ್ದೀರಾ
ನಾನು ಮಲ್ಕ್ ಮಲ್ಗಿದ್ದೀನಿ ನನಗೆ ಸುಸ್ತು ಆಗ್ತಿದೆ ತಲೆ ತಿರುಗ್ತಿದೆ
ಯಾಕೆ ನೀವು ಊಟ ಮಾಡಿಲ್ವಾ
ಹ್ಮ್ ತಿಂದೆ ಚೂರು ಚೆನ್ನಾಗಿ ಚೆನ್ನಾಗೆ ಇರ್ಲಿಲ್ಲ ಪುಳಿಯೋಗ್ರೆ
ಓಹೋ
ಬೆಳಗ್ಗೆ ಊಟ ಮಾಡಿದ್ರಾ
ಹಾ.
ಏನ್ ತಿಂದಿದ್ರಿ
ನಾವು ರಸಾ ಮಾಡ್ಕೊಂಡಿದ್ವಿ
ಓಹೋ.
ಹ್ಮ್ ನಮ್ಮ ಕೊಠಡಿ ನಿಮಗೂ ಇಟ್ಟಿದ್ದೀವಿ ನೋಡಿ
ಹ್ಮಾ ಸರಿ ನಿಮ್ಮ್ ಕೊಠಡಿ ಒಳಗೆ ವಾಸನೆ ಬರಲಿಲ್ಲವೇ
ವಾಸನೆ ಏನು ಬರಲಿಲ್ಲಾ.
ನೀವು ಹೋಗುತ್ತೀ ತ್ತಿರುವ ಜಾಗದಲ್ಲಿ ನಿಮ್ಮ ನೋಡಿ ನಗುತ್ತಿಲ್ಲವೇ ನಿಮ್ಮನ್ನು ನಿಮ್ಮ ವಾಯ್ ಹ್ಮ್
ಅಚ್ಚ ಕನ್ನಡದಲ್ಲಿ ಮಾತನಾಡುತ್ತಿರುವಿರಲ್ಲಾ ಅದಕ್ಕೆ
ನನ್ನ ಪಕ್ಕದಲ್ಲಿ ಕುಂತಿರುವ ಕೆಲವು ಕಿವಿ ಹ್ಮ್ ಅದೇ ಹಾಕ್ ಕಾಣ್ತಿದ್ದಾರೆ.
ಓಹೋ ಹಾಗೆ
ಹ್ಮ್ ಅದಕ್ಕಾಗಿ ನಾನು ಮಾತನಾಡುವುದು ಅವರಿಗೆ ಕೇಳಿಸುವುದಿಲ್ಲ.
ಹಂಗೆ ನಾವು
ಶಿವು ಶಿವಾಜಿನಗರ ಹೋಗೋದಿಲ್ಲವೇ.
ಇಲ್ಲ ಇಲ್ಲ ಶಿವಾಜಿನಗರ ಹೋಗದಿಲ್ಲ.
ಹ ನಿಮ್ಮ ಗೆಳತಿಗೆ ಏನೋ ತಗೋಬೇಕು ಅಂತ ಹೇಳ್ತಾ ಇದ್ರಿ ತಗಲಿಲ್ಲವೇ.
ಇಲ್ಲ ಇಲ್ಲ ತಗಡ್ಲಿಲ್ಲ ಅವರಿಗೆ ಒಂದೇ ಒಂದೇ ಸಾಕಂತೆ ಅವರಿಗೆ.
ನಿಮಗೆ ಆ ಆ ಅದೇನು ನಿಮಗೆ ಹಣ ಕೊಡುತ್ತಾರೇ ಹೆ
ಕೊಟ್ಟಾರು ಆಗಲೇ
ಹೌದಾ ಅವರಿಗೆ ಅದು ಇಡಿಸಿಲ್ಲ.
ಹೌದೌದು ಅದಕ್ಕ ಅವರು ಶಿವಾಜ್- ಶಿವಾಜಿನಗರಕ್ಕೆ ಬರಲು ಮುಂದೆ ಆಗಲಿಲ್ಲ. ಇಲ್ಲವೆಂದರೆ ನಮಗಿನ್ನ ಮೊದಲೇ ಅವರೇ ತಯಾರಾಗಿ ಕುಳಿತುಕೊಳ್ಳುತ್ತಿದ್ದರು.
ಹೌದು ಅದಂತೂ ನಿಜ
ಹೌದೌದು
ಹ್ಮ್ ಮತ್ತೆ ನಿಮ್ಮ ಮದುವೆ ಯಾವಾಗ.
ನನ್ನ ಮದುವೆ ಗೊತ್ತಿಲ್ಲ ನನಗೆ ನಿಮ್ಮ ಮದುವೆ.
ನನ್ನ ಮದುವೆ ನನ್ನ ಹುಡುಗ ಯಾವಾಗ ಆ ಸ ಒಪ್ಪಿಕೊಳ್ಳುತ್ತಾನ ಅವಾಗ.
ಹೂ ನನ್ನ ಮದುವೆ ಫೆಬ್ರವರಿ ಮೂವತ್ತು ಮೂವತ್ತೊಂದು ನನ್ನ ಮದುವೆ.
ನನ್ನ ಮದುವೆ ನನ್ನ ಮದ್ ದುವೆ ಜನವರಿ ಒಂದುಕ್ಕೆ
ಜನವರಿ ಒಂದುಕ್ಕ
ಹ ಹೊಸ ವರ್ಷದಂದು ಹೊಸ ಜೀವನಕ್ಕೆ ಕಾಲಿಡುತ್ತೇನೆ.
ಓ ಓ ಹಾಗೆ ನಮ್ಮನ್ನು ಆಹ್ವಾನಿಸ್ ತಿರು ಇದ್ರಾಗೊ ಹಾ ವಿವಾಹಕ್ಕೆ.
ಆಹ್ವಾನಿಸುವೆ
ಹ
ಹ ಆ ಆಹ್ವಾನಿಸುವೆ ನಿಮ್ಮನ್ನು ನಿಮ್ಮನ್ನು ಬಿಟ್ಟಿ ನೀನು ಆಗುತ್ತೇ ಹೆ
ಹ್ಹ್ ನಿಮಗ್ ಏನು ಉಡುಗರೆಬೇಕು.
ನನಗೆ ಒಂದು ಚಡ್ಡಿ ಬೇಕು. ಅದು ಮೆತ್ತಾಗಿರಬೇಕು.
ಹಾ ನಂತರ
ಹ ಹಾ ನಿಮ್ಮ ತರ
ನಂತರ
ಆ ನಂತರ ಹ
ಬೇಗ ಬೇಗ ಹೇಳಿ
ನಿಮ್ಮ ಗೆಳತಿಗೆ ಕೊಟ್ಟಿದ್ದೀರಲ್ಲಾ. ತಿರುಗಿಸಿ ಹಣವನ್ನು ಇಸ್ಕೊಂಡಿದ್ದೀರಲ್ಲಾ.
ಹ
ಅದು ಬೇಕು
ಹಾ ಹ
ಆಮೇಲೆ ನನಗೆ ಜಾಸ್ತಿ ತಿಂಡಿಗಳು ಬೇಕು
ಹ ಅಷ್ಟೇ ಅಲ್ಲವೇ ಬಿಡಿ ನಾನು ತ ತೆಗೆದುಕೊಂಡು ಬಂದು ಕೊಡುವೇನೆ ಮ ವಿವಾಹ ವಿವಾಹದತ್ತು ನಾನು ತಿಂಡಿ ತಿನಿಸುಗಳನ್ನೆಲ್ಲ
ಬಂದಿರೋ ನೆಂಟ್ರ ಎಲ್ಲ ಬಂದಿರ ನೆಂಟ್ರಲ್ಲೀ ವಿ ಇದ್ ಯಾವ್ದ ಇದ ಯಾವಾವ್ ಚಿಕ್ಕ ಹುಡ್ಗಿ ಮದುವೆ ಮಾಡ್ತವ್ರ ಅಂತಾರೆ ನಾನ್ ತಿಂಡಿ ತಿಂತ ಕುತ್ಕೊಂಡ್ರಿ ನಿಮ್ಮದ ಹಂಗೆ ತಾನೆ ಅಂಬಿಕಾ
ಹೌದೌದೌದು ಹೌದು ಹೌದು ಹ ಹೌಪಾ ಹೌಪಾ ನೀವು ಏನೇನ ಮಾತನಾಡತಿದ್ದೀರಪ್ಪಾ?
ಹೌದು ಅದು ಮರ್ತೆ ಹೋಗುತ್ತೆ
ಎಡಿಯ ಹೋಗಲಿ
ಅದೇ ಅಲ್ಲ ಏನಿಲ್ಲ ಬಿಡಿ
ಏನ್ ಹೇಳಿ
ಏನಿಲ್ಲ ಅದು ನನಗೆ ಕನ್ನಡದಲ್ಲಿ ಹೇಳಲು ಬರುತ್ತೆ ಲ್ಲ ಅದನ್ನ ಮುಂದಿನ ಕರೆಯಲ್ಲಿ ಹೇಳುವೆ ಮಾಮೂಲಿ ಕರೆಗಳಲ್ಲಿ
ಹಾ ಹಅಯ್ತು
ಮತ್ತೆ ಈ ತಿರುಗಿ ಯಾವತ್ತು ಬರುವುದು ಇನ್ ತಿರುಗಿ
ಇನ್ ತಿರುಗಿ ನನಗೆ ನನಗೆ ತಿಳಿದಿಲ್ಲ ಎಂದು ಬರುವನೆಂದು
ನಿಮ್ಮ ಗೆಳತಿ ಹೋದರೆ ಊರಿಗೆ?
ಇಲ್ಲ ಇಲ್ಲ ನನ್ನ ಗೆಳತಿ ಅಷ್ಟ್ ಅ ಕೊಠಡಿಯಲ್ಲೇ ಬಿದ್ದಿದ್ದಾಳೆ
ಹ
ಯಾವತ್ತು ಹೋಗ್ತಾರಂತೆ?
ಸೋಮವಾರ ಹೋಗುತ್ತೇನೆ ಎಂದು ಹೇಳಿದಳು ಅದೇನು ನಿಜವೂ ಸುಳ್ಳು ನನಗೆ ಅರಿತಿಲ್ಲ
ಹಾಗೆ
ನಾನು ಹೋಗುತ್ತಿರುವ ರಸ್ತೆಯಲ್ಲಿ ತುಂಬಾ ಗಾಡಿಗಳಿವೆ ಮಾಡಡುವುದು ಎಂದೇ ತಿಳಿಯುತ್ತಿಲ್ಲ
ವಾ ಇನ್ನ ಮನೆಗೆ ಗೆ ತಲುಪುಲು ಎಷ್ಟು ಒತ್ತು ಬೇಕು
ಇನ್ನು ನಾನು ಮನೆಗೆ ತಲುಪುವುದು ಒಂದು ಒಂದೂವರೆ ಗಂಟೆ ಬೇಕಾಗುತ್ತದೆ
ಈಗ ಓ ಏಳುವ ಎಂ ಇವಾಗನ ಇದು ಆರು ಏಳು ಗಂಟೆ ಆಗುತ್ತಾ
ಹ್ಮ್
ಎಷ್ಟು ಗ ಇಲ್ಲಿ ಎಷ್ಟು ಗಂಟೆ ಇಲ್ಲಿಂದ ಎಷ್ಟು ಗಂಟೆಗೆ ಹೊರಟ್ರಿ ರಿ
ಅಲ್ಲಿಂದ ಒಂದು ಗಂಟೆ ಆಗಿತ್ತು ನಾವು ಕೊಠಡಿಯನ್ನು ಬಿಡೋ ಬಿಡುವುದು
ಒಂದ ಗಂಟೆ ಅ ಅಯ್ಯೋ ಯಾಕಷ್ಟ ಲೇಟು
ನಾನು ಮೊದಲು ಸೋಂಬೇರ್ ನಿಮ್ಮಗೆ ಗೊತ್ತಿಲ್ಲವಾ
ನಿಮ್ಮಿಂದನೇ ಲೇಟ್ ಆಗಿರೋದ ಏನು
ಅ ನನ್ನಿಂದ. ಮತ್ತೆ ನನ್ನ ಗೆಳತಿಯರು ಹೊರಡಲು ತುಂಬಾ ತಡ ಮಾಡಿದ್ದರು.
ಯಾ ಗೆಳತಿ. ನಮ್ಮ ರೂಮಿನ ಗೆಳತಿನ ಇಲ್ಲ ಪಕ್ಕದ ರೂಮ ಗೆಳತಿನ.
ಪಕ್ಕದ ಕೊಠಡಿ ಗೆಳತಿಯೂ ತಡ ಮಾಡಿದರು. ನಮ್ಮ ಆ ಅವರು ತಡ ಮಾಡಿದ್ದರು ಹಾಗಾಗಿ ಸ್ವಲ್ಪ ತಡವಾಯ್ತ
ಓಹೋ ಹಾಗೆ ಆ ಬಿಸಿ ನೀರಿಗೆ ಆರ್ ಆರು ಗಂಟೆಗೆ ಇಟ್ಟಿದ್ದರಲ್ಲ ಮೇಡಮ್. ಆ
ಹ್ ಆರ್ ಹುಂ. ಇಟ್ಟಿದ್ದರು ಅವರಲ್ಲ.
ಓಹ್ ಇನ್ನೊಬ್ಬರಾ.
ಹಾ ಹೌದೌದು ಅವರು ಪಟಾಪಟ್ ಅಂತ ಬೇಗ ಬೇಗ ತಯಾರಾದರು ಅವರು ರೆಡಿಯಾಗುವುದು. ತುಂಬಾ ಬೇಗ.
ಓ ಹ್ ಹಾ ಹಾ ಹಾ ಬಂದೇ ಬಿಡುತ್
ಸ್ ಮ್ ತುಂಬಾ ಬೇಗ ತಯಾರಿಯಾಗುತ್ತಾ
ಅಹ್ಹಾಹ ಹ್ ಅಹ್. ಇದ್ರಲ್ಲೇ ಹೋಯ್ತು ಬಿಡಿ ನಮ್ದು.
ಹ್ಮ್ ಹೌದು ಏನು ಮಾಡುವುದಕ್ಕಾಗುವುದಿಲ್ಲ ಬಿಡಿ.
ನಿಮ್ಮ ಗೆಳತಿ ಹೇಗೆ ಮಾತನಾಡುತ್ತಾರೆ ಅಷ್ಟು ಸ್ಪಷ್ಟವಾಗಿ ಅಷ್ಟೂ. ಹಣ ಬರುತ್ತಲಾ.
ಅದು ಹೇಗೋ ಏನು ನನಗೆ ಅರ್ತೇ ಇಲ್ಲ.
ಹ್ಮ ಹ ಹ ಹ್ಮ್
ಹ್ಮ್ ಮತ್ತೆ ನಿಮ್ಮ ತರಗತಿ ಹೇಗಿತ್ತು ಇಂದಿನ ದಿನ.
ಇಂದಿನ ದಿನ ತುಂಬಾ ಚೆನ್ನಾಗಿ ಏನ್ ಇರ್ಲಿಲ್ಲ ಬರೀ. ಬರೆಯುವುದು ಬರೆಯುವುದು ಪಾಠವನ್ನು ಕೇಳುವುದು ಕೇಳುವುದು ಬರೆಯುವುದು ಸುಸ್ತ್ ಸ್ತಾಗುವುದು ಮಲಗುವುದು ಎದ್ದೇಳುವುದು ಬೈಸ್ಕೊಳ್ಳುವುದು. ಬರಿಯೋದು ಬರಿಯೋದು ಬರಯೋದು ನನ್ನ ಮೂಳೆಲ್ಲ ಸವಿದು ಹೋದವು ಗೆಳತಿ.
ಅಯ್ಯೋ ಮೂಳೆಇಲ್ಲಿ ಸವಿಯುವಷ್ಟು ಬರಿದಿರಾ ಏನು ಇವತ್ತು.
ಇರಿ ಇರಿ ಹಾಗೆ ಒಂದ್ ನಿಮ್ ಒಂದು ಒಂದು ನಿಮಿಷ ಹಾಗೆ ಇರಿ.
ಅ ನೀವು ಮಾತನಾಡುವುದನ್ನ ನಿಲ್ಲಿಸಬೇಡಿ.
ಹಾ
ನೀವು ಮಾತನಾಡುವುದನ್ನು ನಿಲ್ಲಿಸಬೇಡಿ ಮಾತನಾಡಿ.
ಎಕೆ
ಕೇವಲ ಇನ್ನ ಒಂದು ನಿಮಿಷಗಳ ಕಾಲ ಮಾತನಾಡಿ.
ಓಹೋ ಹಾಗೆ.
ಏನಕ್ಕೆ ಒಂದ್ ನಿಮಿಷ ಒಂದ್ ನಿಮಿಷ ಅಂತಿರಿ.
ಅದು ಆ ನಮ್ಮ ಗೆಳತಿ ಕರೆ ಮಾಡಿದ್ದರು.
ಹಾ
ನಾನು ನಾನು ಅವರಿಗೆ ಸಂದೇಹ ಕಳಿಸಿದೆ ನಂತರ ನಾನು ಮಾಡುವೆ. ನಂತರ ನಾನು ಮಾಡುವೆ ಎಂದು.
ಓ ಸರಿ ಸರಿ ಮೈಸೂರಿಂದ ಹರಿದು ಬರದು ಹಾಗ ಹೇಳತ್ತೆ.
ಅಲ್ಲ ಅಲ್ಲ ಆಸನ್. ಹಾಸನ್ ಹಾಸನ್ ಗೆಳತಿ.
ಅಹ ಹಾ ಹು
ಮತ್ತೆ ಮುಂದಿನ ಕರೆ ಯಾವಾಗ ಮಾಡುತ್ತೀರಾ. ಆರು ಗಂಟೆಗೆ ಮಾಡತ್ತೀರೋ. ನಮ್ಮ ಕೊಠಡಿಯಲ್ಲಿ ಆ ಮಾಡುವ ಮುನ್ನ.
ನನಗೊಂದು ಹ ಕರೆ ಮಾಡಿ ಯಾ ನಂತರ ನಾನು ಮಾ ಹಾ ನಂತರ ನಾನ್ ಮಾಡ್ತೇನೆ. ಸರಿ ಸರಿ ಇರಿ ಇರಿ ಇರಿ ಇರಿ ಇರಿ ಇರಿ.
ಅಹ್ಹ್ ಅಹ್ಮ್ ಸರಿ ಸರಿ ಸರಿ.
ಅಹ್ ಹ ಹಂ ನೀ ಸ್ವಲ್ಪ ಕರೆ ಕರೆಯನ್ನು.
ಪೂರ್ಣಗೊಳಿ ಯ
ಕರೆಯನ್ನು ಹಾ ಮುಕ್ತಾಯಗೊಳಿಸಿ.
ಹಾಂ ಸರಿ ಸರಿ ನೀವೇ ಕರೆಯನ್ನು ಇದ ಮಾಡಿ.